ಪರ್ಸ ಗಿಡದೇ ಇಲ್ಲ ಹಿಂದ ಅಲೋಡೆ ಹಗೆ ಮಾತಾಡಕ ಇದ್ರೆ ಹತದ
ನಿ
ಹ
ಹ
ಹಂಗ ಬರಲ್ಲ ಈಗ ಹತಟ ಈಗ ಆರಾಗ್ಯವ
ಹ
ಇನ್ನ ನಾಲ್ಕ್ ಸಲ ಮಾತಾಡಿದಾರ ಒನ್ ತೌಸಂಡ್
ಹೌದಾ
ಇತ್ ಮುಗ ಒ್ ಸಾವಿರ ಅಲ್ಲಿ ಹೋಗ ಕೂಡ್ತದ ಆಮೇಲೆ ಮತ್ತೆ ನ ಆಗಿದ್ದ ಟಾರ್ಗೆಟ್ ಕೊಡ್ತಾನ ಹದಿನೈದು ಟಾರ್ಗೆಟ್ ಅಂತ ಈಗ ನಮ್ಮ ಅಪ್ಪನ ಪೊಯಾಗ ನೋಡಬೇಕ ನಮ್ಮ ಅಪ್ಪಂದಿಗೆ ನಾನನ್ ಆಗಿತ್ತ ಅಂದ್ರೆ ನಮ್ಮಣ್ಣ ಪೊನ್ೆಕ್ ಅದ ಆ ಟಿ ತಣ ಅದಕ್ಕೆ ನಾನನ್ಗ ಅಂದ್ರೆ ಅದ ಐದ್ ಕಾಲ್ ಮಾತಾಡ್ಬಡ್ಬೇಕ ಹದ್ನೈದು ಟಾರ್ಗೆಟ್ ಆಯ್ತ ಅಂದ್ರೆ ಯು ಪಿ ಐ ಐಡಿ ಹಾಕ ಅಂತ ಬರ್ದನ್ ಅನ್ಸ್ತು
ಹ್ಮ ಹ್ಮ
ನಾವೆ ಯಐ ಡಿ ಹಾಕ ಬರ್ತದೆ ಕ ಮುಯ ಎಷ್ಟು ಟಾರ್ ಕಂಟ್ ಮಾಡ ಯಿಐಡಿ ಬ ಹದಿನೈಂದ್ರ ಹದಿನೈದು ಇ ಮು ಯಐ ಡಿ ಹಾಕ ಬ ಎಷ್ಟ ನೋಡಪ್ಪ
ಹ್ಮ್
ಅಚ್ಚಾ ಸಮಾಚಾರ
ಇನಲ್ಲ ಎಂದ
ಏನಿಲ್ಲ ಸೌಂಡ
ಹ
ಸೌಂಡ್ ಕೇಳಿಸತದಲ್ಲ ಗಾಬು
ಮತ್ತೆ ಅವಳ ಊರ್ಗ ಹೋಗಿದಂತೆ ಮೊನ್ನ ಮೊನ್ನೆ ಯಾವಾಗ ಊರಿಗೆ ಹೋಗಿದಂತೆ
ಮೊನ್ನೆ
ಹ್ಮ್ ಹ್ಮ ಯಾವಊರು ಅಲ್ಲದ ಕೆಲ್ಸಕ್ಕ ಹೋದ್ರೆ ಬರ್ಲ ಇಲ್ಲಲ್ಲ ಎಷ್ಟ್ ಗಂಟೆ ಹಂಗೆ ಮಾಡಿದ್ರ ಅಲ್ಲೇ
ಹ್ಮ ನಿನ್ನೆ ಹತ್ತು ಗಂಟೆತನ ಇತು
ಆತ್ರ
ಹ್ಮ
ಎಕ್ಸ್ಪರ್ಟ್ ಪಟ್ಟನೋಸರೆ ಹಲೋ
ಹಾ
ಕೊಟ್ಟರು ಕೊಟ್ಟ ಒಂದು ಐನ್ನೂರು ರೂಪಾಯಿನ
ಹ
ಆ ಕೊಡ್ತಾನೆಲೆಹವ್ವ ಕೆಲ್ಸ ಮಾಡಕ್ ಕರ್ಕೊಂಡಂಗ ಕೊಡ್ತಾನ ಕೊಟ್ಣ ಏನ್ ಹಲೋ ಕೊಟ್ಟನಲ್ಲ
ಕೊಟ್ಟನೇಲಪ್ಪ ಅಂದೇ ಕರ್ಕೊಂಡು ಹೋದ್ರೆ ಕೊಡತನ ಆವ ಹೋಗಲ್ಬಡಿ ರಷ ಕೆಲಸ ಕರ್ಕೊಂಡ ಮೇಲೆ ಕೊಡ್ತಾನ
ಹ್ಮ್ ಕೊಡೇತನಪ್ಪ
ಅದೇಣ್ಣ
ನಾಳಿಗ ಬರ್ತಾವ ಕೊಡ್ ಕೊಟ್ಟಿಲ್ ಮಗ ಅಂದ ಆ
ಒಂದ ತಿಂಗಳು ಆದ್ರುನು ಕೊಡ್ತಾನ ಇಲ್ಲ ಬಿಡು ರೊಕ್ಕಬಂದ್ರೆಅವನು ಕೊಡ್ತಾನೇ ಯಾಕಂದ್ರೇ ಕೆಲ್ಸ ಚೆನ್ನಾಗಿ ಮಾಡಿದ್ರೆ ಕೊಡ್ತಾನವನು.
ಮ ಕೊಡಿಸದಾ
ಹ್ಮ್.
ಹಾ ಬದ ಹ ಹ
ಹ್ಮ್.
ಅದು ಯಾವುದ್ಕೋ ಕೆಚ್ ಹಾಕಿದ್ದಂತಲ್ಲ ಯಾಕೆ.
ಹಾ. ದ
ನಾನು ಯಾವದಕ್ ಹಾಕೀನಿ ಎಲ್ಲ ಅದಕ್ ಹಾಕಿದಾರ ಗತ್ತ. ಅರ್ಸ ಮಾಡಣ ಹೆಂಗೈತದ. ಸಕ್ಸಸ್ ಆಯ್ತಾ. ಚಟ್ನೋದ ಚಟ್ನ ಕಾಣ ಹಲ್ಬಲ್ಲ. ಚಟ್ನಾಳ್ಳಗ್ ಹೋದಾಗ ಚಟ್ನಾಳ್ಳ ಕಣನ ಹೋದಾಗ. ಹಲೋ.
ಹತ
ಎಸ್ ಎಸ್ ಎಲ್ ಸಿ ಇದ್ನಲ್ಲೇ.
ಹ್ಮರ ಹ್ಮ್.
ಹಾ ಶಾಪುರ ಆ ಸತ್ಯವಾಗ್ಲು. ಯಾದಗಿರಿ ನಾ ಶಾಪುರ.
ಹ ಹ ಹ.
ಯಾವಾಗ ನೋಡಿದೆ. ಆ.
ಎಂಟ್ರಷ ಬರ್ತಾರಾನ ಸತ್ತವಾಗ್ಲ.
ಹ್ಮ್.
ನಾನ ನಾನ ನೋಡಿದ್ದಲ್ಲ ಹೊಟ್ಟು.
ಹ್ಮ್.
ನನಗೆ ಗೊತ್ತಿಲ್ಲಲ್ಲೇ ಅಲ್ಲಿ ಶಾಪುರ್ ಗಚ್ಚಿದ್ದು ನೀ ಎಷ್ಟು ಚೆನ್ನಾಗ್ ನೋಡಿರಲ್ಲ ಹಲೋ. ಶಾಪುರ ಹೋಗೋನು ನನಗೆ ಗೊತಿಲ್ಲಂಗೆ. ಇ ಚಲ ಸತ ಏನು.
ಹ.
ಹ
ಹ
ಯಾರು.
ಹಾ. ಹೋಟಲಲ್ಲಿ. ನಾ ಇಲ್ಲ ಬಿಡ
ಎಲ್ಲ ನೋಡಲ್ಲ ಕಾಸಾನ ಅವರಲ್ಲಿ ಆಮೇಲೆ ನೋಡೋಣ ಅದ್ರ ಬಗ್ಗೆ
ನ
ಬಣ್ಣೆ ಚೂಡಿ ಹೋಗಣ ನಂಗೆ ಹ
ಇ ಅ ಕಡೆ ಪ್ರಪ ಹೌ
ಆಯ್ತ್ ಗುರು ಹಚ್ಚಿದ್ರ ಆಯ್ತು ಬಾ ಮಾಡ ನಮಗೆ
ಹ್ಮ್
ಮತ್ತ
ಹ್ಮ
ಅವಳ ಮರ್ತಾ ಹಲೋ
ಹ್ಮ
ಹಾ ಅವಳನಾ
ಹ್ಮ
ಹೌದ ಯಾರಂತ ಇಷ್ಟಲ್ಲಿ ಮರ್ತಾ ಮರ್ತಲ್ಲಾ ಆ ತರ ಹೇಳ ಮತ್ತೆ ಮರ್ತಲ್ಲ ಅಂತ
ಹ ಯಾರ
ಯಾರಂತ ಗೊತ್ತಾಗ್ಬೇಕಾ
ನಾನೆ ನಾನೆನ್ನರ ತಿಟ ಹ್ಮ್
ಇಮಾಲಗಿಮಾಲ ನನ್ನ ಹತ್ರ ತರಕ್ ಹೋಗಬೇಡ ಮರ್ತಿದೀಯಾ ಏನಿಲ್ಲ
ಯಾರ
ಯಾರಿರಬಹುದು ನೋಡ
ಹೇಗ್ ನಡೀತಾ ಇದೆ ಜೀವನ ಖಾಲಿ ಖಾಲಿನೆ ಜಾಲಿ ಜಾಲಿನೆ
ಫೋನ್ ಕಿವಿಲಿ ಇಟ್ಕೊಂಡ ಮಾತಾಡ್ತಾಯಿದಿಯ ತಿಕ್ಕದಲ್ಲಿ ಇಟ್ಕೊಂಡ ಮಾತಾಡ್ತಾಯಿದಿಯಾ ಸೌಂಡ್ ಬರ್ತಾ ಇಲ್ಲ ಅದಕ್ಕೆ ನಿಜಾ ಸೌಂಡ್ ಬರ್ತಾ ಇಲ್ಲ
ಹಾ ಬರ್ಬಾರ್ದ
ಬಳ್ಳ ಇಟ್ಕ ನೀನ್ ತಿಕ್ಕದಲ್ಲಿ ಅದಕ್ ಸೌಂಡ್ ಬರ್ಬೇಕಮ್ಮ
ಏನು
ಆ ಬಲ್ದಾಗ ಇಕ್ತಿನಿ ನೋಡು ಈಗ ಜಾಸ್ತಿ ಮಾತಾಡ್ರೆ
ಏನಡ್ತೀಯ ನಿನ್ ಬಾಯಲಿಕ್ತೀನಿ ನೋಡ್ ಜಾಸ್ತಿ ಮಾತಾಡುದ್ರೆ
ಹ್ಮ
ಹಾ ತಲೆ ಕೆಡಿಸತಾ ಇದ್ದಯಾ
ಹೌದ ನಿನ್ ಕರೆಕ್ಟ್ ಹ್ಮ್
ಏನಮ್ಮ ಕರೆಕ್ಟ್ ಹಾಗಿ ಮಾತಾಡು ನಿಮ್ಮ್ ಅಜ್ಜಿ ಬೇಜಾನ್ ನಾಟಕಗಳು ಮಾಡ್ತಾ ಇದ್ಯಾ ನನ್ ಹತ್ರ
ಹಾ ಹ್ಮ್
ಅವಳು ಮರ್ತಿದ್ಯಾ ಮರ್ತಿಲ್ಲ ಅಷ್ಟೇ ಹೇಳ ನನಗೆ
ಹಾ
ಅವಳ ಮರ್ತಾ ಮರ್ತಿಲ್ಲ ಹಲೋ
ಹ್ಮ
ಅವಳನ್ನ ಮರ್ತಿದ್ಯಾ ಮರ್ತಿದಿಯಾ
ಹ್ಮ ಬತ್ತಲ್ಲಾ
ಎಷ್ಟು ಜಲ್ದಿ ಮರೆತು ಹೋದೆ ಅವ್ಳ್ನ
ಹ್ಮ
ನಾನ್ ಹೇಳಲ್ಲ ಹೆಸರು
ಹ ಹ
ಎ್ದಿ ದತ್ತೇಿ ಭರಿಚ್ಕತಿಡ್ತಮ್ಮ ಹೆಂಗಿದಾಳನು ಮುುಡುಗಿ ಹಲೋ ಹಲೋ ಏನ ಮಗ ಮಾತಾಡ್ತಾ ಇಲ್ಲ
ಹ್ಮ್
ಹೌಡಿವಕಾ ಚೆಕ ಒಡೆ ಬಕ್ಕಾ ಕವಾಡ್ಡಿ ಬಣ ಒಂದ ಒಂದಾಗದ ಕ ಬ ಹೌದ
ಬಷ್ಟಟ್
ಇನ್ನೊಂದು ಅಲ್ಲ ಎಷ್ಟು ಟಾರ್ಗೆಟಗ ಅಂತ ಅದೊನ್ ಪನ್ಚ್ಚಿ ಕೇಳ್ಬೇಕಕ್ ನೋಳೆ ಎಷ್ಟು ಟಾರ್ಗೆಟ್ ಆದ್ರೆ ಇ ಪಿ ಐ ಇಡಿ ಹಾಕ್ಬೋದಂತ ಎಷ್ಟಂಗ ಹೌದ ತಗ ಆ ಬಸಟಿಗೆ ಹಂಗಂಗು ಬಾಯಗ ಇಡ್ಲ್ಲ ಹಂಗೆ ಬಾಯರ್ ಮಾತ್ರ ಮಾತಾಡ್ತಾನೆ ಇಲ್ಲ ಅಲ್ಲ ಹೊಲಸಲ್ಸ ತರ ಕಟ್ ಮಾಡ್ಬೇಕಲ್ ಯಾಕೆ ಕಳ್ಸ
ಹ್ಮ್ ಏನು
ಹಲೋ ಭರ್ತಾ
ಬಿಮಾರತಲ್ಲ
ಅದ ನೀವು ಚೆಕ್ದನ್ ಮರ್ತಾ ಬರ್ತಲ್ಲ
ಬತ
ಈಗ ಬೆಂಗತ್ ನೋಡ್ತಮ್ಮ ಒಂದ ಹೌ ಯಾರ್ ಹೊಡದ್ರಲ್ಲ ಹಂಗಡತ್ ನೋ್ದ ಹಂಗಡಿತ ನೋದು ಹಂಗನ್ಬಡ್ಲಿ ಹಂಗಂತ್ರ ಅವರು ಇಷ್ಟ ಬಿಡ್ತಾರನ ಹಂಗನ್ಬಡ್ದ ಅವ್ರ ಉುರಿತದಲ್ಲಿ ಹರದ್ಗಸನ್ ಮತ್ತೆ ಇಟ್ಟರು ಇಟ್ಟರು ಬಳೆ ಮುಕ್ ಒಂದ್ ಸೆಕೆಂಡ್ ಮಗ ಆಮೇಾಲ ಹಸ್ತನ್ ತಡಿಯೋ ಆಮೇಲೆ ಹಸ್ತೇನ